ನಮಸ್ಕಾರ ನಿಮ್ ಹೆಸರು
ನಮ್ಮ ಹೆಸರು ಸಿಂಧುಜಾ ಅಂತ ನಿಮ್ ಹೆಸರು
ನಾನ್ ಹೆಸ್ರು ಪೂಜಾ ಅಂತ ಎಲ್ಲಿಂದ ಕಾಲ್ ಮಾಡ್ತಿದೀರಾ
ನಾವು ಅಮೇರಿಕಾಯಿಂದ ನೀವು
ನೀವು ಅಮೆರಿಕಾದಲ್ಲಿ ಇದ್ದೀರಾ
ಹೌದು ನಾನು ಅಮೇರಿಕಾಗೆ ಓದ್ತಾ ಇದ್ದೀನಿ ನೀವು
ಹೊಂ ನಾನು ಮೈಸೂರಿಂದ
ಹಾಂ
ಹ್ಮ್ ಮತ್ತೆ ಏನ್ ಓದ್ತಿದೀರಾ ಅಮೇರಿಕ ಅಲ್ಲಿ
ನಾನ್ ಡಾಕ್ಟರ್ ಓದ್ತಿದ್ದೀನಿ ನೀವು
ನಾನು ಅದು ಇಂಜಿನಿಯರಿಂಗ್ ಮಾಡ್ತೀನಿ
ಹಾಂ ಹೇಗಿದೆ ಇಂಜಿನಿಯರಿಂಗ್ ಲೈಫ್
ಹೋಗ್ತಾ ಇದೆ ಪರವಾಗಿಲ್ಲ ನಿಮ್ದ ಹೆಂಗಿದೆ
ಚೆನ್ನಾಗಿದೆ ಇಲ್ಲಿ ಇಲ್ಲಿ ನಮ್ ಇಂಡಿಯಾನ ಮಿಸ್ ಮಾಡ್ಕೊಳ್ತಾ ಇದೀನಿ
ಹ್ಮ್
ಹಲೋ
ನಂಗೆ ಇಲ್ಲಿ ಬಂದ ಓದದು ಪಷ್ಟಿಂದ ಆಸೆ ಇತ್ತ ಹ
ನಿಂಗ ಯವತ್ತು ಏನಾಗಿಲ್ವಾ ಬೇರೆ ದೇಶಕ ಹೋಗ್ಬೇಕು ಅಂತ.
ನಂಗೆ ಅನ್ಸುತ್ತೆ ಆದ್ರೆ ಇನ್ನ ಆ
ನೆಕ್ಸ್ಟ್ ಏನ್ ಮಾಡ್ಬೇಕ ಅನ್ಕೊಂಡಿದ್ದೀರಾ.
ಹ್ಮ ನೆಕ್ಸ್ಟ್ ನೋಡೋಣ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಯೋಚನೆ ಮಾಡ್ಬೇಕು.
ಮತ್ತೆ ಏನ್ ಊಟ ಆಯ್ತಾ.
ಹಾ ಆಯ್ತು ನಿಮ್ದ ಆಯ್ತಾ.
ಹಾ ಆಯ್ತು.
ಏನ್ ಮಾಡಿದ್ದೀರಿ.
ಏನ್ ಉಟಾನ
ಹಾ
ನಾ ಮ್ಯಾಗಿ
ಆಯ್ತು ಚೆನ್ನಾಗಿತ್ತ ಮ್ಯಾಗಿ.
ಹ ಇಲ್ಲೆಲ್ಲಾ ನಾವೇ ಮಾಡ್ಕೊಳ್ಬೇಕು.
ಏ ನೀವು
ಅಮೇರಿಕ ಅಲ್ಲೇ ನಿಮ್ಗ ಗೊತ್ತಿಲ್ವಾ.
ಅಲ್ಲ ನೀವೇಲ್ಲಿ ಇರ್ತೀರ ಅಂತ ಕೇಳದೆ.
ಆ
ಎಲ್ಲ ಒಂದ ಕಡೆ ಇದ್ದೀವಿ ಬಿಡಿ.
ಹಾ ಅಂದ್ರೆ ಇಲ್ಲಿ ನಿಮ್ಮ ಸ್ವಂತ ರೂಮ ಇಲ್ಲಾಂದ್ರೆ
ಹಾ ರೂಮ್ ಮಾಡ್ಕೊಂಡಿದ್ವಿ.
ಹ್ಮ.
ನೀವು
ನಾವು ಪಿಜಿ ಅಲ್ಲಿ ಇರ್ತೀವಿ.
ನಿಮ್ ಪಿಜಿ ಚೆನ್ನಾಗಿದೆ ಯಾವಗ್ ಬೇಕ ಹೊರಗಡೆ ಹೋಗಬೋದ.
ಚೆನ್ನಾಗಿದೆ. ನಿವುದು ಅಮೆರಿಕಲ್ಲಿ ಯಾವ್ದ ಇರ್ಬೋದು.
ಅಮೇರಿಕಾನೇ ಚೆನ್ನಾಗಿದೆ ಎಲ್ಲಾ ಫುಲ್ ಎಲ್ಲಾ ಕಡೆ ಓಡಾಡಿ ಬಂದು ಚೆನ್ನಾಗಿದೆ ನೋಡ್ಕೊಂಡ ಹೋಗಿ.
ಹಲೋ
ಅಂದ್ರೆ ನಾವ್ ನೆಕ್ಸ್ಟ್ ನಾವ ಯಾವಾಗಾದ್ರು ಬಂದಾಗ ಆಗ ಗೊತ್ತಬ ದದ ನಮಗ್ಯಾಡ ಕೇಳ್ದೆ ಯಾವ್ದ್ರರು ಚೆನ್ನಾಗಿರೋ ಜಾಗ ಇದ್ರೆ ಹೋಗಬೋದ ಅಲ್ವಾ.
ಹಾ ನಮ ನೀವು ಇಲ್ಲಿ ಬಂದಾಗ ನನ್ಗೆ ಕಾಲ್ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ
ಹಾ ಎಲ್ಲಿ ನಿವ ಇರೋದು
ಹಾ ಅಮೇ ಅಮೇರಿಕದಲ್ಲಿ ಇರೋದು
ಹಾ ಏನೇನು ಊಟಾ ಸಿಗುತ್ತಲ್ಲಿ
ಹಾ
ಏನೇನ್ ಊಟ ಸಿಗುತ್ತಲ್ಲ ವೆರೈಟಿ ವೆರೈಟಿ ಏನೇನ್ ಸಿಗುತ್ತೆ ಅಲ್ಲಿ
ಇಲ್ಲಿ ಎಲ್ಲಾ ನಾನ್ ವೆಜ್ ಎಲ್ಲಾ ಅದ್ರಲ್ಲೂ ನಾನ್ ವೆಜ್ ಇರುತ್ತೆ
ಅಂದ್ರೆ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಜಾ
ಹಾ
ನಿಮ್ಗೆ ಏನ್ ಇಷ್ಟ ಆಗತನ್ನ ಜಾಸ್ತಿ
ನಂಗೆ ಇಲ್ಲಿ ಎಲ್ಲಾ ಇಷ್ಟ ಎಲ್ಲಾ ತಿಂತೀನಿ ನಾನು ಇಲ್ಲಿ
ಓ ನಾನ್ ವೆಜ್ ಅಂದ್ರೆ ಅಲ್ಲೆಲ್ಲಾ ಜಿರಲೆ ಮಾಡ್ತಾರವಾ ಅದೆಲ್ಲ ತಿಳ್
ಹಾ ನಂಗ್ ಜಿರ್ಲೆ ಇಲ್ಲ ಅಂದ್ರೆ ನಿದ್ದೇನೆೇ ಬರಲ್ಲ ರಾತ್ರಿ ತಿಂದಿಲ್ಲ ಅಂದ್ರೆ
ಹಾ
ನೀವು ತಿಂದಿದ್ರಾ ಯವಾಗಾದ್ರೂ ಜೀರಲೆನಾ
ಇಲ್ಲಾ ನಂಗ ಅದನ್ನ ನೋಡ್ರೆ ತಿನ್ಬೇಕು ಅಂತ ಅನ್ಸಲ್ ಅದೆಲ್ಲಾ ಅದ ತಿಂತರ ಗ ನೀವು ಇಂಡಿಯಾದಲ್ಲಿ ಅಲ್ಲಿ ಹೋಗಿ ಯಾಕ ಹಂಗ ಆಗಿದ್ದೀ ಅಂತ
ಅಂದ್ರೆ ಇಲ್ಲಿ ಬಂದ್ ಬಂದಾಗ ಫಸ್ಟ್ ಹಂಗು ಹಂಗ ಅನಸ್ತಿತ್ತು ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲಾ ಇಲ್ಲಿ ಇರೋಂಗ ಫ್ರೆಂಡ್ಸ್ ಎಲ್ಲಾ ಆ ತಿನ್ನುವ ಅಂದ್ರು ಆಮೇಲೆ ತಿಂದ್ಮೇಲೆ ಹೌದಲ್ಲಾ ಚೆನ್ನಾಗಿದೆ ಅಲ್ವಾ ಅಂತ ಅನ್ಸತು
ಹ್ಮ್ ಅಂದ್ ಔಟ್ ತಿಮ್ಮಿ ಅಂದ ತಿಂದಬಿಡ್ತೀರಾ
ಹಾ ಫ್ರೆಂಡ್ಸ್ ಅಲ್ವಾ ಅವ್ರೇ ನಮ್ ಕೆಟ್ಟದ್ದಾಗಿ ಹೇಳ್ತಾರ
ಹ್ಮ್ ನೆನಪಿಗಿಟ್ಕೊಳ್ಳಿ ಮಾತು
ಹಾ
ಹ್ಮ್
ನಾನಾ ನಂದ್ದೆಲ್ಲ ಓದೋದ್ ಮುಗಿಯವರೆಗೆ ಬರಲ್ಲ
ಅದೇ ಎಷ್ಟು ವರ್ಷ ಫೈವ್ ಇಯರ್ಸ್ ನಳ
ಹಾ ಇಲ್ಲಿ ಇಲ್ಲಿ ಸೆವೆನ್ ಇಯರ್ಸ್ ಅಂದರೆ ಎರಡು ವರ್ಷ ಇಲ್ಲೇ ಎಲ್ಲಾ ಬರ ಪ್ರಾಕ್ಟೀಸ್ ಎಲ್ಲಾ ಮಾಡಿ ಇಲ್ಲೇ ಬರ್ಬೇಕಪ್ಪ ನಾನ ಹ
ಅಂದ್ರೆ ಅಲ್ಲ ಜಾಯಿನ್ ಆಗೋಗ್ತೀರಾ ಹೆಂಗ್ಗೆ ಡಾಕ್ಟರ್ಗೆ ಡಾಕ್ಟರ್ ಕಲೆ ಎಲ್ಲಾದ್ರೂ ಜಾಯನ್ ಆಗೋಗ್ತೀರಾ ಇಲ್ಲ್ರೆ ಇ ಬಂದು
ನಾನು ಇಲ್ಲಿ ಬಂದು ಒಂದು ಕ್ಲಿನಿಕ್ ಇಡ್ಬೇಕು ಅನ್ಕೊಂಡಿದ್ದೀನಿ
ಈ ಇಂಡಿಯಾರ
ಹಾ ಬೆಂಗಳೂರಲ್ಲಿ
ಹಾ ನಿಮ್ಮಮ್ಮ ಹ ಸರಿ ಸರಿ ಬರ ನೀ ಡಾಕ್ಟರ್ ಆದ್ರೆ ಬರಲ್ಲಾ
ಹಾ
ಏನ್ ಆಯ್ತು
ಇಲ್ಲ ಇಲ್ಲ ಏನ ಇಲ್ಲ ಏನೋ ಡಿಸ್ಟರ್ಬೆನ್ಸ್
ಹ್ಮ್ ಯೋ ಆ ಸೌಂಡ್ ಬರ್ತಿದೆ ಅದಕ್ಕೆ ಕೇಳಿದ್ದು
ಸಾಂಗ್ ಹ
ಸಾಂಗ್ ಸಾಂಗ್
ಹ ಸಾಂಗಾ
ಸೌಂಡ್
ಸೌಂಡಾ ಇಲ್ಲಿ ಫುಲ್ ಹೊರಗಡೆ ಡಾನ್ಸ್ ಮಾಡ್ತಿದ್ದಾರೆ
ಹಾ
ಅದ ಪಾರ್ಟಿ ಹಾಲ್ ಅಲ್ಲಿ ಇದ್ದೀನಿ ನಾನು ಪಾರ್ಟಿ ಬಂದಿದ್ದೆ ಅದೆ ಸೌಂಡ್
ಹ್ಮ್ ಅಂದ್ರೆ ನೀವು ರಾತ್ರಿ ಎಲ್ಲ ಅಚೆ ಆತ್ತಾ
ಹಾ ನಂಗೆ ರಾತ್ರಿ ಹಗಲು ಎಲ್ಲ ಒಂದೇ ಇಲ್ಲಿ ಅಮೆರಿಕ
ಹ್ಮ್ ಹ್ಮ್
ಮತ್ತೆ
ನಿಮ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದಾರ
ಹಾ ನಮ್ ಫ್ರೆಂಡ್ಸ್ ಎಲ್ಲ ಒಳಗಡೆ ಟೈಟ್ ಆಗಿ ಡ್ಯಾನ್ಸ್ ಮಾಡ್ತಾ ಇದಾರೆ
ಹ ನೀವು ನಿಮ್ಗೆ ಅಭ್ಯಾಸ ಇಲ್ವ ಅದು ಎಲ್ಲ
ಇಲ್ಲ ಇಲ್ಲ ನಾ ಇಲ್ಲ ನಾ ಟ್ರೈ ಮಾಡಿಲ್ಲ ಯಾವತ್ತು
ಹ್ಞೂ ನಿಮ್ಮ ಫ್ರೆಂಡ್ಸ್ ಯಾವತ್ತೂ ಫೋರ್ಸ್ ಮಾಡಿದ್ವಾ
ಇಲ್ಲ ಫೋರ್ಸ್ ಅವರು ಹೇಳ್ತಾರೆ ಟ್ರೈ ಮಾಡುವ ಅಂತ ನಾನು ಇನ್ನು ಮಾಡಿಲ್ಲ
ಮತ್ತತ್ ಅವ್ರು ಹೇಳೋದೆಲ್ಲ ನಿಮ್ಮ್ ಒಳ್ಳದಕ್ಕೆ ಅಲ್ವಾ ಮಾಡೋದು
ಹ ಅದನ್ನ ಅವ್ರು ಹೇಳಿಲ್ವಲ್ಲ ಅವ್ರಗ್ ಗೊತ್ತು ಅದ ಕೆಟ್ಟದ್ದು ಅಂತ ಅದಕ್ಕೆ ಅವ್ರ ಏನು ಹೇಳಿಲ್ಲ ಇಷ್ಟು ಅ
ಹ್ಮ್ ಹ ಮತ್ತ
ಹೇಳ್ಬೇಕು ನೀವೆ
ಎಲ್ಲಾಮ ಚವರ
ನನಗೆ ಅಕ್ಟೋಬರ ಅಲ್ಲಿ ನಿಮಗೆ
ನಮಗೆ ನೆಕ್ಸ್ಟ್ ಮಂತ್ ಇರೋ ಎಕ್ಸಾಮ್
ಹೌದಾ ಎಲ್ಲ ಹೇಗ್ ನಡೀತಿದೆ ಪ್ರಿಪೇರೇಷನ್
ಹ್ಮ ಇನ್ನ ಏನು ಪ್ರಿಪೇರೇಷನ್ಸ್ ಇಲ್ಲ
ಇನ್ನು ಮಾಡಿಲ್ವ ನಾವು ನಾವಂದು ಅಕ್ಟೋಬರ್ ಅಲ್ಲಿ ಎಕ್ಸಾಮ್ಗೆ ಇವಾಗೆ ಪ್ರಿಪೇರ್ ಆಗ್ತಿದೀವಿ ನಾವು
ಹ ಹೌದಾ ನಿಮ್ ಎಲ್ಲ ಕಷ್ಟ ಇರುತ್ತೆ ಅಲ್ವಾ ಸಿಲೆಬಸ್
ಹೌದು ನಾವು ಎಲ್ಲಾ ಓದ್ಲೇಬೇಕು ಇಲ್ಲಾಂದ್ರೆ ಡಾಕ್ಟರ್ ಹಾಗಾಕ್ಕೇ ಆಗಲ್ವಲ್ಲ
ಹ್ಮ್ ಅದು ನಿಜ
ಹ್ಮ್
ನಮಗು ಕಷ್ಟನೇ ಆದ್ರೆ ನಮ್ಗೆ ಇನ್ನಷ್ಟು ಸ್ಟ್ರೆಸ್ ಎಲ್ಲ ಇಲ್ಲ
ಹೌದು ಮತ್ತೆ
ಹೇಳ್ಬೇಕು
ಎಲ್ಲಾದ್ರೂ ಹೋಗಿ ಇದ್ದೀರಾ.
ಅಂದೇ ಎಲ್ಲಿ.
ಪ್ರವಾಸ.
ಪ್ರವಾಸ ಇಲ್ಲ ಎಕ್ಸಾಸ್ ಎಲ ಆದ್ಮೇಲೆ ಹೋಗೋಣ ಅಂತ ಅನ್ಕೊಂಡ್ರೀವಿ.
ಹ್ಮ್ ಎಲ್ಲಿ ಹೋಗ್ಬೇಕ ಅನ್ಕೊಂಡಿರ.
ನಾವು ಹಾಗೆ ಸುಮ್ನೆ ಮಂತ್ರಾಲಯ ಎಲ್ಲ ಆ ಕಡೆ ಹೋಗ್ತರೋಣ . .
ಹಾ ಹೋಗಿದ್ದೀವಿ ರಾಯರು.
ಹ ನೀವು ಎಲ್ಲಾ ಕಡೆನೂ ಸುತ್ತಿದ್ದೀರಾ ಚೆನ್ನಾಗಿ.
ಹಾ ನಂಗೆ ಎಲ್ಲಾ ಇಂಡಿಯಾನೆಲ್ಲಾ ಒಂದ ರೌಂಡ್ ಹಾಕಿದೀನಿ ಅಲ್ಲಿ ಬೋರ್ ಆಗಿ
ಬೇರೆ ಕಡೆ ಹೋದ್ರಿ
ಹಾ ಹೌದು. ನಂಗೆ ಇಂಡಿಯಾ ಬೋರ್ ಆಗ್ಬಿಡ್ತು ಹಾಗಂತ ಬಿಡಕ್ ಆಗಲ್ಲ ಅದು. ಹುಟ್ಟಿರೋದಲ್ವಾ ಅಲ್ಲಿ ಹುಟ್ಟು ಅಲ್ಲಿ ನನ್ನ ಮೆಮೊರೀಸು. ಎಲ್ಲ ಜಾಸ್ತಿ ಇದೆ ಅದಕ್ಕೋಸ್ಕರ .
ಎಲ್ಲ ಎಲ್ಲಿದ್ದಾರೆ.
ಅವ್ರೆಲ್ಲಾ ಇಂಡಿಯಲ್ಲ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಆದ್ರೂ ಬರ್ಬೇಕು ನಾನು.
ಅದ ಬ್ಯಾಂಗ್ಳೂರಲ್ಲಿ ಇರ್ತಾರಾ.
ಹಾ ಹೌದು.
ಹ್ಮ್ ಅವರೆಲ್ಲ ನಿಮ್ಮನ್ನು ಮಿಸ್ ಮಾಡ್ಕೊಡ
ತುಂಬಾ ಮಾಡ್ಕೊಳ್ತಾರೆ ಹೇಳ್ತಿರ್ತಾರೆ ಯಾವಾಗ್ಲ ಯಾವಾಗ್ ಬರ್ತಿ ಯಾವಾಗ್ಲಿ ಬರ್ತಿ ಅಂತ ಕೇಳ್ತಾರೆ.
ಮ್ಮ ಬರ್ಬೋಳಲ್ವಾ ಅವ್ರಗೋಸ್ಕರ.
ಹಾ ಬರ್ಬೇಕು ಈಗ ಬರಕ್ ಆಗಲ್ಲ ನಮ್ಗೆ. ಯಾವಾಗಂದ್ರೆ ಅವಾಗ ಬಿಡಲ್ಲ.
ಹ್ಮ್ . ಅದಕ್ಕೆ ಈ ತರ ಎಲ್ಲಾ ಕಾಲ್ ಮಾಡ್ತಾ ಇದವಿ ಟೈಮ್ ಸಿಕ್ತಾಗ ಎಲ್ಲಾ.
ಹಾ ಮಾಡ್ತಿರ್ತೀನಿ ನೀವು ಮಾಡ್ತಾ ಇರಿ.
ಹಾ ಧನ್ಯವಾದಗಳು.
ಧನ್ಯವಾದಗಳು.